ಹಲೋ.
ನಾನ್ ಮಲಿಗೌಡ.
ಇಲ್ಲೆ.
ಇಲ್ಲ ಇಲ್ಲೇ ಕುತ್ರ ಮನೇಲಿ ಯಾಕ್ರ
ಹೌದಾ ಏನ ಆಟ ಏನ ನಾಳಿಗೆ ಯಕಡೆೋಯ್ಪಾ.
ಅ ದೇವ್ರ ಕೋತಲ ಮತ್ತೆ ಈ ನಾಳಿಗೆ ಆಯ್ತಾರ ಅದ.
ಹನ್ ರೀ.
ಈಗ ಅಲ್ಲಿ ಸಿಲಿಂಡರ್ ಹೇಳಿ ಇರ್ತ ನ ನಾಳಿಗೆ ಅರ್ಜೆಂಟ್ ಸಿಲಿಂಡರ್ ಬೇಕು ಇಲ್ಲಿ ನೋಡ್ರ ಈಗ ಸಿಲಿಂಡರ್ ಬಂದಿರ್ತ ನಾಳೆಗೆ ನಾಳಿಗ್ ಬಂದಿರ್ ಇತದೆಲ್ಲಾ ನಾನು ಅಲ್ಲಿ ಬಾಬ ಬಾಬ ಅವ ಸಿಲಿಂಡರ್ ಮಾರ್ತಾನ ಇನೊಬ್ಬ.
ಹಾ ಹ್ಮ್ ನ ರಿ.
ಇದು ಬಸ್ ಸ್ಟ್ಯಾಂಡ್ ಎದ್ರ್ ನೋಡು.
ಹಾ ಹ್ಮ್ ಹ್ಮ್ ಹ್ಮ್ ಆದ್ರೆ.
ಕುರ್ಕುರಿಯದು ಮಾರಲ್ಲ. ಜ್ಯೂಸ್ ಜ್ಯೂಸ್ಸು. ಕುರ್ ಕುರಿ ಮಾಡ್ತಾ ನೋಡ ಅತ್ತೇ ಹೋಟ್ಲ್ ಮಲ್ಲಮ್ಮನ್ ಮಗ ಹೊತಾನಲ್ಲ ಅವ.
ಹ.
ಹ ವಾಟಲ್ ಮಲ್ಲ ಮಗ ಎಲ್ಲ ಅಲ್ಲಿ ಸಿಲೆಂಡರ್.
ಹಲೋ.
ಹಾ ಅದೇ ಅದು ಹೋಟ್ಲ್ ಮಲಮ್ಮನ ಮಗ ಹೋಯ್ತ ನೋಡು ಸಿಲಿಂಡರು.
ಹಾ ಹಾ ಹೌದ್ರಿ.
ಅವ ಅಲ್ಲೇ ಹೇಳೇ ನನ ನ ಮೊನೆೆ ಇಲ್ಲೇ ಅಂಗಡಿಗೆ ಬಂದಿದ್ದ. ಅದೇನು ಎಲ್ಲಿದ ಇದು. ಸಿಲಿಂಡರ್ ಬೇಕಾಗವ ತಮ್ಮ ಅಂತಂದೆ ನಾನನು ಈ ಹೇಳ್ರಿ ಗೌಡ್ರ ಅಂತಂದ ಅವ್ನು.
ಹಾ.
ಎಲ್ರಿ ಗೌಡನ ನೋಡಪಾ ನನ್ ಒಂದ ಎರಡ್ ಸಿಲಿಂಡರ್ ಬೇಕು ಅದೇ ನಾಳೆ ಆಯ್ತಾರ ಅದನ್ನ. ಪ್ರಭು ಅಡ್ರೆಸ್ ನನ್ಗೆ ಗ್ಯಾಸ್ ಸಿಲಿಂಡರ್ ಮುಚ್ಚಿರುತ್ತದ ನಾಳೆಗ ಅರ್ಜೆಂಟ್ ಬೇಕ ನನಗ ಅಂತ ಹೇಳಿದೆೆ ನಾನ.
ಹನ್ರೀ.
ಹ ಅವೇನಂದ ನೋಡ್ರಿ ಮತ್ತೆ ಅಲ್ಲಿ ಈಗ ಒಂಬೈನೂರಾ. ಆ ನಲವತ್ ರೂಪಾಯಿ ಕೊಡ್ತಾರಲ್ಲಿ.
ಹುನ್ರಿ.
ಇಲ್ಲಿ ಏನಾದ ನಾನನ್ ಹೇಳ್ದ ಅಂಗಡಿಯಾಗ ಅದ ಕುರ್ಕುರಿ ಅಂಗಡಿಯಾಗ ಏನದ ಅವ ಬಾಬ ಅಂತ ತ ಇರ್ತನ ಬಾಬಾಣ್ಣ ಅಂತ. ಅವ ಹನ್ನೊಂದನೂರ ರೂಪಾಯಿ ಕೊಡ್ತನ.
ಹನ್ರಿ.
ಹನ್ನೊಂದನೂರ ರೂಪಾಯಿ ಕೊಡ್ತಾನಲ್ಲಾ ಹಂಗಾಗಿ ಅದ ಒಂದ್ ಸಿಲಿಂಡ್ರಿ ಎಷ್ಟ ತಗೊಂತಿ ದಿನ್ನ.
ಹಾ ನೂರು ರೂಪಾಯಿ ಎಲ್ಲಾರ ತತ್ನಲ್ರಿ ಹಂಗ್ಯಾರ ಮತ್ತನ ಬಾಳ ಅಷ್ಟೇ ಎಷ್ಟೇ.
ಹ ನೂರ್ ನೂರ್ ಅಂದ್ರ ಇದು ಎಷ್ಟ ಆಗ್ತಾರದ್ರ ಎರಡ್ ನೂರ್ ಎರಡ್ ಸಿಲಿಂಡರ್ ಆಗ್ತಾವ.
ಹ ಒಂದೆರಡು ಅಕ್ಕಿ ಅಕ್ಕಿ ಪಾಕೆಟ್ ಹಾಕೊಬುಬೇಕ್ ಚಲೋ ಬುಲೆಟ್
ಹನ್ರೀ
ಹ್ಮ್ ಅವು ಹದಿನೆಂಲುನೂರು ಆವ ನೋಡವು
ಇಲ್ರರಿ ಅಲ್ಲಿ ಒಂದ್ ಅಂಗಡಿಯಾಗ ಅವ್ರರು ಗೊತ್ತ ಸ್ವಲ್ಪ ಅಂಗಡಿಯ ಚಲೋ ಆಗ್ತಂತನ್ ತರಿ ಕಡಿಮ ಮಾಡಿ ಆಕ್ಷ
ಹ ಚಲೋ ಅತ್ ತಾ ಚಲೋ ಆಕ್ಕಿ ಅಕ್ಸ ಇನ್ನೊಂದ ಏನಪ್ಪ ಅಂತ ಅಂದ್ರ ಇದಾಕಿಸ್ಕೆದು ಬುಡು ಏನಂತಂದ್ರ ಹಳೆಅಕ್ಕಿ ಹಾಕಿಸ್ಕಾಡ್ಬುದು
ಹಳೆಕ ಎಲ್ಲ ಅಲ್ಲೇ ಸಿಗ್ತಾರೆ ಅಕ್ಕಿಳ ಅಲ್ಲಿ ಅಂಗಡಿ ಯಾಕಂದ್ರೆ ಪೂರ ಒಂದ ಅಕ್ಕಿ ಆದ್ರ ಅಂಗಡಿ ಸ ಅಲ್ಲೇ ತಗೊ ನನಹಿಡ್ಕಂಡ್ರೆ ಎಲ್ಲಶಂಗ್ಯಾ
ಹ ಇವು ಬುಲೆಟ್ ಅಕ್ಕಿ ಹೊಸವು ಹಳಿವು ಅಂತ ಎಡ್ ಬರ್ತಾವ ಅವ್ ಚಲೋ ಅಕ್ಕಿಗಳು.
ಹನ್ರೀ ಆದ್ರಗ್ ಯಾವ ಹಾಲಿವ್ ತಗಮಾ ಹೊಸವ್ತಾಗೋಮ್
ಇಲ್ರ ಅಳಿ ತಗೊಂಡ್ಬಿಡ ಅವು ದಪ್ಪ ಸ್ವಲ್ಪಕ್ಕ್ಯಾಕಣ ಸ್ವಲ್ಪ ಚಲೋ ಆಗ್ತವು ಅಳಿವಾದ್ರ.
ಹಾನ್ರಿ.
ಹಾ ಇಲ್ಲ ಅಂದ್ರೆ ಇದಾಗಲ್ಲ ಅದಕ್ಕೆ ನಮ್ಮ್ ಹೆಣ್ಮಕ್ಳು ಅಂದ್ರ ಗೌಡ್ಸನೆ ಅಂದ್ಲು.
ಹಾ
ಹ್ಮ್ ಅವ ಸಿದ್ಧಗ್ ಹೇಳ್ ಆಟ ಅಂತಂತೆ ನಾನು ಕೊಳ್ವರ್ಗ್ ಹೇಳ್ಬೇಕಂತ ಮಾಡಿದ್ದ.
ಅ ನಾವೊದ್ ತರ್ಮತ್ಯಾಗ
ಹಾ ಅದೇ ನೋಡ್ ಮತ್ತೆ ನಾಳಗ್ ಎಕಡೆ ಹೋಗ್ತಿ ಮತ್ತತ್ ನಿನ್ನ ಆಟ ತಗೊಂಡ
ನಾಳಿಗ್ ಏನಲ್ರ ಸ್ವಲ್ಪ ಇದಕ್ಕೆ ಬರ್ತನ್ ನಾನು
ಎಲ್ಲಿಗೆ
ಕೆಲ್ಸಲ್ ಸುರಪುರಕೋಗಿ ಬರೋ್ರ ಏನಲ್ ಹೋಗೋದು ಬಿಡೋದು ಬರೋದು ಆದ್ರಷ್ಟ ಮತ್ತೇನಲ್ಲ
ಹ್ಮ್ ಏನಿಲ್ಲ ಇದ ಅದಾನ ತಸೀಲ್ದಾರ್ ಅದಾರನು
ಹಾನ್ ರೀ ಆ ಒಂದಾಯಿದು ಮಂದಿ ಹೋಗ್ ಬಿಟ್ಟು ಮತ್ತೆ ಬರದ ಆಯ್ತು ಮತ್ತೆನ್ಲ್ಲ
ಹೌದಲ್ಲ ಕೊಡಿ ಸ್ವಲ್ಪ ನೋಡ್ ನಮ್ದ ಲೇಟ್ ಮಾಡ್ಬೇಡ ಹೆಂಗ.
ಏ ಏನಲ್ರಿ ಆಯ್ತು ಒತಿನಿರಿ ಬಿಡ್ತನಿರಿ ಸೀದ ಆಕಾ ಸೀದೇದಕ್ಕೆ ಹೋ ತನನ್ ಹಂಗಿ ಹಂಗೆ
ಹ ಸಿದ ಆಕಡೆ ಹೋದಂದ್ರ ಆಯ್ತ ದೇವ್ರಕ್ ಹೋಗು ಅಲ್ಲಿ ಈಗ ನೀ ಸೂರ್ಪುರ್ಕ ಹೋಗ್ತಿದ್ದ ಎಲ್ಲಿಸ್ ತಗಬ್ ಕರ್ಸ್ಬೋದು ಅಂಂತಸನ್ ಬೇನ್ ಬೇಡ ಈ ಸಿಲಿಂಡರ್ ಅಲ್ಲಿದುು ಇಂಡಿಯನ್ ಅದ ಅಲ್ಲಿ ಸುರಪುರದುು ಇಲ್ಲಿ ನಮ್ದು ಭಾರತ್ಗೆೇಸ್ ಅದ
ಈ ಸಿಕ್ಕತ್ತಂದ್ರಿ ಭಾರತ್ ಗ್ಯಾಸ್ ಇಲ್ಲನ
ಹ ಮತ್ತವ ನಾವ ಹೇಳಲ್ಲ ಬಾಬಣ್ಣಾನನಲ್ಲಿ ಅವ ಚಲೋ ಇದು ಮಾಡ್ತಾ ಕೊಡ್ತಾನ ಅಂತವ ಸಿಲಿಂಡರ್ ಕೊಡ್ತಾನ ಹೋದ್ರಲ್ಲಿ ಆದ್ರೆ ಹನ್ನಡುನೂರಿದ್ರ ನಾಳಿಕ ಅದ್ಯಾವರ ತೆರ್ದಿರ್ತಾನ ಇದು ತೊಂಬ ಇನ್ನೊಂದ್ ಐವತ್ತು ರೂಪಾಯ ಹೆಚ್ಚಿಗೆ ಹೋದ್ನು ಎರಡು ತೊಂಬಾ ಒಟ ಸಿಲೆಂಡ್ರರ್
ಹತ ಇಲ್ರಿ ಅಲ್ಲಿ ನಾ ಹೋಟ್ಲ್ ಮ ನಮ್ಮನರು ಎಲ್ಲಾ ಅಲ್ಲ್ದತ ಅದ
ಹಾ ಇಲ್ಲೆಲ್ಲಾ ಅದೇ ಅಂದ್ರು ಹೋಟೆಲ್ನೆಲ್ಲಸೊನು ಅಲ್ಲಯ ತರ್ತಾನ ಸಿದ್ಧಗ ಹೇಳ್ರಿ ಅಂತಂದ ಅಂದನವನು.
ಹ ಪರ್ಸ ಬರ್ತ ನಡ್ರಿ ಪರ್ಸ ಬರ್ತ ನಾಡ್ರಿ ಅಲ್ಲಿ ತಕ ಬರ್ತ್ತನರ ನಲ್ಲ
ಅಲ್ಲ ಅದೇ ಅವನು ಬಂದಿದ್ದ ಇಲ್ಲ ಅಂಗಡಿಗೆ ನಾನು ಇಲ್ಲೇ ಕುಂತಿದೆ ಸಿಗ್ರೇಟ್ ಸೇದಕಂತ ಮತ್ತ ಅವನು ಹೇಳಿದ
ಹ್ಮ
ಅವ್ನು ಹೇಳಿದ್ನಲ್ಲ ಹಂಗಾಗಿ ಇಲ್ಲಪ್ಪಾ ಹೋಗು ಅಲ್ಲೇ ತೋ ಅಂತಂದೆ ನಾನು ಹೇಳ್ತಿನಿ ನಾನು ಅವನಿಗೆ ಯತಂದೆ ಅದೇ ನಿಮ್ಮ ನಿಮ್ಮ ಅಪ್ಪಗ್ ಫೋನ್ ಹಚ್ಚಿದ್ದ ಏನು
ಹನ್ರಿೀ
ಅವಾಗೇನು ನಿಮ್ಮ ಅಪ್ಪನಲ್ಲಿ ಫೋನ್ ಇತ್ತೇನು ಅದಿಕೆ ಹೇಳ್ರಿ ಗೌಡ ಅಂತಂತತ್ತ ಭೀಮಣ ನಿಮ್ಮ ಮಗಯಲ್ಲ ನೋ ಸಿದ್ಧವಂತಂದೆ ನಾನು
ಹನ್ರೀ
ಇಲ್ರರಿ ಅವನು ಹೊರಗ ಹೋಗೇನ ಚಾರ್ಜ್ ಇಟ್ಟಂತ ಅಂತ ನಿಮ್ಮಪ್ಪಾ
ಇಲ್ರೀ ಸ್ವಲ್ಪ ಚಾರ್ಜ್ ಇದ್ದಲ್ರರಿ ಅದಕ್ಕೆ ಚಾರ್ಜ್ ಇಟ್ಟೋತೀನಿ ಅಲ್ರೀ ನಾನ
ಹೌದೌದ ಇಲ್ಲ ಅದೇ ಅಂದೆ ಅದೇ ಮತ್ತೆ ಹಿಂಗ ಮತ್ತ ಹಿಂಗೋ ಸಿಲಿಂಡರ್ ಬೇಕಿತ್ತು ನಾಳಿಗೆ ಅಂತಂದೆ. ಇಲ್ರಿ ನಾಳಗ್ ಆಯ್ತರ ಬಂದಿರ್ತಾವ ಅಂತಂದ ನಿಮ್ಮ ಅಪ್ಪನ ಇಲ್ಲ ಪಾಯಿ ಸ ಕಡೆಕ ಹೇಳ್ತೀನಿ ನಾನು ಅಲ್ಲಿ ತಗೊಂದ ಬಾ ಅಂತ ಅಂದೆ ಇಲ್ರಿ ಅಷ್ಟೇ ಮಾಡ್ರ ಗೌಡ ನೀವ್ ಹೇಳ್ದಂಗ. ಹೇಳ್ತೀನಿರಿ ನನ್ ಮಗ ಬರ್ಲಿ ಮಗ ಬಂದಗಿಳೆ ಹೇಳ್ತೀನಿಯಂತ ಅಂದಾನ್ ನಾನು.
ಹ್ಮ್
ಹಾ ಆಯ್ತಪ್ಪಾ ಅಷ್ಟೇ ಮಾಡು ಬಂದ್ಗಳ ಫೋನ್ ಹಚ್ಚುತ್ತ ನಿನಗ ಹೇಳಿಲ್ಲೇನು.
ಅಂದಿಲ್ಲ ನನ್ ಹೇಳ್ರಿ ಈಗ ಏನ ಸ್ವಲ್ಪ ಹಂಗೆ ಅಡದ ಕೂದಿನಡ ಅಂತ ವಿಕೆಟ್
ಗೌಡ್ಸಲೀ ನೋಡ್ಪ ಇದೊಂದ್ಸಲ ಹಚ್ಚಿ ನೋಡ್ರಿ ಅಂತ - ತಂದು ಅದಕ್ಕೆ ನೆನಪು ಮಾಡಿದೆ ಅದಕ್ಕೆ ಹಚ್ಚಿದ್ದೆ ನಾನು
ಈ ಕ ಕರೆಕ್ಟಜ್ಿದಾರ ನಾನು ಫೋನ್ ಮನೆಗೆ ಹೊರ ಕೊಂಡಿದ್ದೆ ಅಕಡ ವಾರ ರೋಹಣಿ ಕಡೆ
ಹೌದ ಬೋ ನಾಳಗ್ ಆದಷ್ಟು ಬೇಗ ಇಲ್ಲಿ ಬೊಡ್ ಬಂದಗೆಷ್ಟದೊ ಸ್ವಲ್ಪ ನಮ್ಗ ತಂದ ಕೊಟ್ರ ಪುನ್ಯ ಬರ್ತದ.
ಏಯ್ ತೊಗೊಂಡ ಬರ್ತಾರಿ ಹೆಂಗ್ ಬಿಟ್ ಬರ್ತನ್ರಿ ಹೇಳ್ರಿ ಫೋನ್ ಹೆಚ್ಚಿ ಹೇಳ್ರಿ- ತೊಗೊಂಡ ಬರ್ತರಿ ನಾನೀಗ ಫೋನ್ ಚಾರ್ಜ್ ಇಟ್ಟ ಚಾರ್ಜ್ ಇದ್ದಲ್ರಿ ಹಂಗಿ ಇಟ್ಟು ಹೊರಕ್ ಹೋದತ್ತಂತ. ಹಂಗ ಮನೆ ಕೂಗದಕ್ಕೆ ನೀ ಹಚ್ಚಿರಿ ಈಗ.
ಹಾ ಇಲ್ಲ ಅದಕ್ಕೆ ನಾನು ಹೇಳನಲ್ ನೀವ. ಅದಕ್ಕೆ ಹೆಂಗನ್ ಗೌಡ್ಸಣ ನೆನಪ ಮಾಡಿಲ್ಲ ಈಗ ಮೊಕ್ಕಟ್ಟ ಊಟ ಮಿ ಮೊಕ್ಕಟ್ಟ ಇನ್ನೊಂದ ಸಲ ಹಚ್ಚಿ ಮತ್ತ ಮುಂಜಾನ ಅಂತ್ರ ನಾನು ಹಾ ಕುಲಿ ಆಳ ಬರ್ತಾವ ಹೊಲಕ್ಕ ಹೋಗಬೇಕು ಹಾಂಗಾಗಿ ಎಲೋದಿಲ್ಲ. ಸಿಲಿಂಡರ್ ಏನಿಲ್ಲ ಗೌಡ್ಸನೀ ಇರ್ತಾಳ ಮನ್ಯಾಗ.
ಹ್ಮ
ಹ್ಮ್ ಅದೇ ಸಿಲಿಂಡರ್ ಹೇಳಿದ ಅಂತಲ್ಲಮ್ಮ ಗೌಡ ಫೋನ್ ಹಚ್ಚಿದ ಸಿಲಿಂಡರ್ ತರಬೇಕ ಅಂತಲ್ಲ ಅಂತಾನ ಅಲ್ಲಿ ಹೋಗಿ.
ಹುಂ ರೀ.
ಆಯ್ತಾ ಇಲ್ಲಿ ಹೋಗ ಗೌಡ್ಸ್ಸಾಲಿ ಸೀದಾ ಕೊಡ್ತಾಳ ಅದಏನ ಮತ್ತ - ಮತ್ತೆ ಏನಾನ ತೊಗೊಂದ ಬರ್ರಿ ಅಂತಾಳ ಚೂರು ಅವ ಅಕ್ಕಿ ಪಾಕೆಟ್ ಹಾಕ್ತ ಸ್ವಲ್ಪ ಕಾಯಿಪಲ್ಲೆ ಗೀಪಲ್ಲೆ ತಂದು ಬಿಡ ಹಿಂಗ.
ಕಾಯಿಪಲ್ಲೆ ನೋಡಮ್ ತೊಗರಿ ಬರ್ತಾಲ್ಲ ಯಾವ್ದ ಕೇಳ್ತೆನ್ರಿರಿ ನಿಮ್ಮ ಕಡ್ಸೇಡಿಂದ ನಮ್ಮ ಕಡ್ಡಿಯಿಂದ ತೊಗೊಂದ ಬರ್ತೀನ್ರಿ.
ಅದೇ ಅದೇ ಇಲ್ಲಾ ಅಂದ್ರ ಬರ್ದ ಕೊಡ್ತಾಳ ನೋಡು ಆ ಬರ್ದ ಕೊಟ್ಟಂಗ ತೊಗೊಂಡ್ ಬಂದ್ಬಿಡು.
ಹ ಅದೇರಿ ಗೌಡ್ಸಾಲಿ ಬರಿಸಿಕೊಂಡ ಅಂದ್ರ ಏನಂತ ಅಂತ ಮಾತಾಡಿರ -
ಅದಮ್ಮ ನೀನ್ ಏನೇನ್ ಬೇಕು ಆಕ್ಕಿ ಕಿರಾಣಿ ಅಂಗಡಿ ಬೇಕಂದ್ರೆ ಕಿರಾಣಿ ಅಂಗಡಿ ಬರದ ಕೊಡು ಕಾಯಿಪಲ್ಲೆ ಬೇಕಂದ್ರ ಕಾಯಿಪಲ್ಲೆ ಬರದ ಕೊಡು. ಕೊಡುನ್ ಏನ್ ಬೇಕು ಬರ್ದ ಕೊಡು. ನನ್ಗ ಅಷ್ಟೊಂದು ಗೊತ್ತಾಗಲ್ಲ ಅಂತಾನ ಅಲ್ಲಿ ಯಾರಾನ ಓ ನೀವ್ ಹೋಗಿರ್ತತ್ ನೋಡ ಇದೇನೇನಾದ ಹೇಳ ಅಂತಂದ್ರುನು ಅಲ್ಲಿ ಹೇಳ್ತಾರ -
ಹಾ ಅದೇ ಅಲ್ಲಿ ತರಲಿಲ್ಲ ಅಂದ್ರ ಅವ್ರರು ಕಾಯಿ ಪಲ್ದರ ಅಂಗಡಿ ಇದು ಇದ್ ಮಾಡಿರ್ತಾರಾ ಅವ್ರು.
ಎಲ್ಲಾ ಮ ಮನುಷ್ಯ ಎಲ್ಲ- ಚಲೋ ಇದ್ದೀಪ್ಪಾ ಎಲ್ಲಾ ಆಟನೂ ಚೊಲೋ ನೋಡಿಯಕ್ತದ ನೀನನ್ ಚಲೋ ಇದ್ದಿ ಅದೇ ನೋಡು- ಹತ್ತನೇ ಕ್ಲಾಸ್ ಐತಾ ಓದಿದ್ರ ಹೆಂಗನ- ಆವಾಗ ಓದಾನ ಓದುತಿದ್ದಿ ಈಗ ನೀನ್ ಏನು ಓದಿಲ್ಲ ಬಿಟ್ಟಿಲ್ಲಾ ಐದ್ನೇ ಕ್ಲಾಸಿಗೆ ಬಿಟ್ಟಿದ್ದಿ ನೋಡ ಈಗ. ಹೆಂಗಾನೊ ಅದ ಒಂದ ದ್ದಂಡಾ ಕೈ ಹಿಡದಿದ ನಿಂದ ಇಲ್ಲ ಅಂದ್ರ ಹೈರಾಣ್ ಆಗತ್ತಿತ್ತೋ ಸಿದ್ದು
ಹ್ಮ್ ಅದಂದ್ರ ಸ್ವಲ್ಪ ಪಾಟ ಪಾಟ ಕಲ್ತ್ ಕೊಟ್ಟಲ್ಲ ಕಾಲ್ಮಿಷನ್ ಕಮೀಷನ್.
ಇಲ್ಲ ಚೊಲೋ ಅದೋ ನೋಡ್ದಿಲ್ಲ ಅವಾಗ ನಿಮ್ಮ್ ಅಪ್ಪ ಕುಡಿಯಾಗ ಎಷ್ಟು ಲಾಸ್ ಮಾಡ್ಕೊಂದಸಿಕೆಂದು ಏನು ಇದ್ದದಲ್ಲ ಈಗ ನೋಡುವ ನೀವು - ಒಂದು ಆಟೋ ತಗೊಂಡ್ರಿ ಆಟೋ ಲೇಸಿಂದ ನಿಮ್ಗೆಲ್ಲ ಬಂದಿದ್ದ್ ಆಟೋ ತಗೊಂಡ್ರಿ ಬೈಕ್ ತಗೊಂಡ್ರಿ ಕೌಳಿ ಮಿಷನ್ ತೊಗೊಂಡ್ರಿ ತಗೊಂಡ್ರಿ ಮತ್ ಟ್ಯಾಕ್ಟರ್ ತಗೊಂಡ್ರಿ ಟ್ರಾಲಿ ತಗೊಂಡ್ರಿ ಮತ್ತ ಎತ್ತಗಳು ತಗೊಂಡ್ರಿ
ಹ್ಮ ನ ಎಲ್ಲಾ ಆಟೋನ ಕೈ ಹಿಡತ ನಮಗ
ಮತ್ತೆ ಅಲ್ಲ ಅದು ಟ್ಯಾಕ್ಟ್ರರ್ ಸುಮ್ಮ್ನೆ ತಗೊಂಡಿರ ನೀವು ಕೋಡಿಗೋಳೆ ಅದ ಹೆಂಗಂದ್ರ ಅದು ಟ್ಯಾಕ್ಟರ್ ತಗಂದ್ರ ನೋಡಿ ಏನ್ ಮಾಡ್ಯರಿ ನೀವು ಏನ ಇಲ್ಲಾ ಆ ಇನ್ನೊಂದ ಆಟೋ ತಗೊಂಡ್ರ ಈ ನೀನು ನಿಮ್ಮ್ ಅಣ್ಣ ನೆಡೆಸ್ತಿದ್ರಿ
ಎಲ್ರ ನಮ್ ನಮ್ಮ ಅಣ್ಣ ಕೋಲ್ ಮಿಷನ್ ಆದಲ್ರಿ ಕೋಲ್ ಮಿಷಿನ್ ಹಡ್ಕ ಟ್ಯಾಕ್ಟರ್ ಈಗ ಒಂದ್ ತಿಂಗಳು ಅಲ್ಲ ಹತ್ರ ಟ್ಯಾಕ್ಟರ್ ಅಲ್ಲದು ಕೋಲ್ ಮಿಷನ್ ಅದು
ನಾ ಇರದೇ ಎರಡು ತಿಂಗಳಲ್ಲ ಫಾ ಬ್ಯಾಸಿಗೆ ಅಷ್ಟೇ ಕೊಯ್ತಾರ ಬೇಸಿಗೆಗ ಮಳಿಗಾಲ ಎಂಡಿಗ್ ಕೊಯ್ತಾರ ಕೌಳಿಗಳು ಈಗ ರೆಗ್ಯುಲರ್ ಆಗಿ ನಡಿಬೇಕಂದ್ರೆ ಈಗ ಅಂದನೆಲ್ಲಾ ನೀ ಫ್ಯಾಷಜರ್ ಹೊಡದ್ರೆ ರೆಗ್ಯುಲರ್ ಇರ್ತದ ಅದು
ಹಾ ಅನ್ ಆಟೋ ಆಟೋ ಒಬ್ಬ ಆಟೋ ಒಂದ ನೋಡ್ರಿ ನ ನಡನ್ರಿ
ಮತ್ತೆ ನಿ ಕರೆಕ್ಟ್ ಆದ ಹೆಂಗನ ಅವು ಈ ಆಟೊ ತಂಡಕೇಸಿ ಚಲೋ ತಂದ ಚಲೋ ಮಾಡಿದ್ದೇನ
ಹ್ಮ್ ಈಗ ನಮ್ಮ ಅಣ್ಣ ಯಾವ್ದನ್ ಬಾಡಿಗೆ ಪಾಡಿಗಿ ಇತ್ತಂದ್ರ ಹೊಕ್ಕಾನ್ರಿ. ಏಲ್ಲಂದ್ರ ಮನೆಗರ್ತನ್ -
ಇಲ್ಲ ಅದು ಏನೇ ಆಗ್ಲಿ ಇನ್ನೊಂದ್ ಆಟೋ ತಗೊಂಡ್ರೆ ಚಲೋ ಇತಪ್ಪಾ ನೋಡ್ರಿ ನಿಮ ಅನ್ಕೂಲ ಹೆಂಗಾನ ಇದ ಮಾಡ್ರಿ ಆಯ್ತ ಅಷ್ಟೇ ಮಾಡ ನಾ ಹೇಳಿದ್ನಲ
ಹಂ ನರೀ
ಒಂದೆರಡು ನೆನಪಿಲ್ಲ ತಂದ್ ಬಿಡು ಹೆಂಗ ಸಿಲಿಂಡರ್ ಇಲ್ಲಿ ಇಟ್ಟಿ ನಾನು ಟ್ಯಾಂಕ್ ಗಿಂಗೆ ಎಲ್ಲ ಮತ್ತ ಹಂಗೆ ಹೋಗಿದಿನನಿನು ಅದ್ರಾಗವು ಯಾರ ಊರನೋರ ಒಂದು ನಾಲ್ಕ್ ಮಂದಿ ಸಿಕ್ಕ್ರ ಆಯ್ತಪ ನೀ ಮಾತಿಗಚ್ಚಿನ್ ಸೀದಾ ಹಂಗೆ ಹೋಗಿ ಬಿಡ್ತಿದೆವ ಅಕ್ಕಿಕ್ಕಿ ಸ
ಹಾ ಹಂಗೆ ಆದ್ರೆ ಸ್ವಲ್ಪ ನನ್ ಒಂದ್ಸಾರ್ ಮುಂಜೆನೆ ಒಂದ್ಸರ್ ಫೋನ್ ಮಾಡ್ಬಿಟ್ರನ್ರೆ
ಹ್ಮ್ ಅದು ಇನ್ನೊಂದು ಕೆಲ್ಸ ಆಗ್ಬೇಕ್ಕಿತೋ ಸಿ ದು ನಿನ್ನಿಂದ ಸುಸಟಕ್ಕಿ ಎಷ್ಟಕ್ ತಗತಾರೋ ಅಲ್ಲಿ
ಸುಶೇಟಕ್ಕಿ ಅಂತಂತ ಸುಶೇಟಕ್ಕಿ ಎಷ್ಟ್ರ ಕೆಜಿ ಆದತ್ರ ಆ ಹದಿನಾರು ರೂಪಾಯಿ ಹದ್ ನಾರದ್ರೆ ಹದಿನಾರ
ಹ್ಮ ಕೊಡಷ್ಟ ಕೊಡ್ತಾರ ಏ ಮತ್ತೆ ಎರ್ ಸಂಗರ
ಏನಲ್ರ ಹದಿನೇಳು ರೂಪಾಯಿ ಅಷ್ಟೇ ಕೊಡ್ತಾರ ಅವರದು
ಅದ ಕೊಡ್ತಾರ ಅಂದ್ರ ಇದು ನಮು ಎರಢ ತಿಂಗಳು ಸುಸೈಟ್ ಅಕ್ಯಾದ ಮನೇಲಿ ಎರಡ ತಿಂಗಳ್ದು ಸೊಸೈಟಿ ಅಕ್ಕಿ ಅಲ್ಲಿ ಇದಕಾಯಕ ಮಾರಿ ಬಿಡು ಮಾರಿಕೇಶಿಂದ ಅವ ಅವ ರೊಕ್ಕ ಬರ್ತಾವ ಏನದ ಅದು ಚಲೋಅಕ್ಕಿ ತಂದ ಬಿಡಪ್ಪ ಎರಡು ಚೀಲ ಹೆಂಗ
ಹ್ಮ ಆಯ್ತ ರೀ
ಹ್ಮ್ ಅದೇನದ ಗ್ಯಾಸ್ ಸಿಲಿಂಡರ್ ಮತ್ತ ಆದು ಏನನ ಕಿರಾಣಿ ಮಾಲ್ ಅದು ಹೇಳ್ರೆ ನಾವು ಅದ್ರದಷ್ಟೇ ಅಮೌಂಟ್ ನನ್ನಲ್ಲಿದ್ದರ ಇರ್ತಾವ ಫೋನ್ ಪೇ ಇಲ್ಲಾಂದ್ರ ಮಡ್ಸನ್ ಕೇಳ್ ನೋಡ ರೊಕ್ಕ ಕೊಟ್ರ ಸರಿ ಇಲ್ಲಾಂದ್ರ ಗೌಡ ಅಲ್ಲಿವ ಅಂತ ಅಂದ್ರೆ ಆಯ್ತು ನನಗೆ ಫೋನ್ ಹಚ್ಚು ನಾ ಮಾಡ್ತೇನಂತ
ಹ ಅಷ್ಟಮಟ್ರ ಅಲ್ರ ಈಗ ಅಕ್ಕಿ ಎಷ್ಟು ಕೆಜಿ ಆರ್ ಅಂತಂದ
ಅಕ್ಕಿ ನಂದು ನೂರ್ ಕೆಜಿ ಅದಾವಪ್ಪಾ ಐವತ್ತ ಐವತ್ ಎರಡು ಪಾಕೆಟ್ ಅದಾವ
ಹಾಂಡ್ರಿ
ಆ ನೂರ್ ಕೆಜಿ ಅದ ಹದಿನೆಳತ್ತು ಅಂದ್ರ ನ ನೂರ ಎಪ್ಪತ್ತ ಅದ್ರ ಹದಿನೇಳನೂರು ರೂಪಾಯಿ ಬರ್ತಾವವು
ಹಾ ಆಯ್ತಾವ್ರನ್ರಿ
ಹದಿನೊಳನೂರ ಬರ್ತಾವ ಅ ಅಷ್ಟೇ ಮಾಡ ಹಂಗ
ಹಾ ಸರಿ ಸರಿ
ಹ ಸರಿ ಸರಿ ತೋ
ಹಾ ನ್ರಿ